ಹಲೋ
ತರಿ
ಇವಾಗ ನೀರ್ ಮೇಕ ಬಂದಕ್ಕ ಜಷ್ಟು
ಈ ಬೆಳಿಗ್ಗೆಯಿಂದ ರಜೆ ಅಲ್ವಾ ಇವತ್ತು ಭಾನುವಾರ
ಆ ಸೋಮವಾರ ಕಿವತ್ತು
ಸಾಯಂಕಾಲ ಮೇಲೆ ಮಿದಿದೆ ರಜಾ ಅಲ್ವೆನೋ ಇವತ್ತು
ಆ ಕರೆಂಟ್ ಇಲ್ಲಕ್ಕ ಬೆಳಿಗ್ಗೆ ಇಂದ
ಅಲ್ಲ ಓ ಅದಕೆ
ನೀರು ಇನ್ನಿಲ್ಲ ಕರೆಕ್ಟ್ ಇಲ್ಲ ಅದಕ ನೀರು ಇನ್ನಿಲ್ಲ ಅದಕ್ಕ ಹಾ ಕಾಯಿನ್ ಪತದಗ್ ಬಂತು ಈಗ ನೀ ಕೂತಿದ್ ಮನೆಗ್ ಕೂತಿದಿ ಅದೇನ ಗೊತ್ತ್ ಯಾಕ ಅದನ್ನು ಬ್ಯಾಳಸ ಮಾಡ್ತಿರ್ಬೇಕು ನೆನ್ನೆ ಎಂಗೇಜ್ಮೆಂಟ್ ಗೆ ಸಾರುಪಯಿ ಹ
ನೆನ್ನೆ ಎಂಗೇಜ್ಮೆಂಟ್ ಸರ್ ಬಿಡ್ಸ್ಕೊಬಂದಿದ
ಎಂಗೇಜ್ಮೆಂಟ್ ಸಾರು ರಾತ್ರ ನೆನ್ನೆ ಮೊನ್ನೆ ರಾತ್ರ ಎಂಗೇಜ್ಮೆಂಟ್ ಹತೈಲಕ್ಕ ನೆನ್ನೆ ರಾತ್ರ ಮಧ್ಯಾಹ್ನ ಮಧ್ಯಾಹ್ನ ಪೂರಿ ತಗೊಂಡ್ ಮಾಡಗ್ಬೀಟ್ಟರು ಸುಜ್ಗಿರ್ ಮನ್ಲಿ ಪುರಿನಿ ಸಾಗುನಿ ನಮಗೂ ಗೊತ್ತ್ ಲ
ಹಾ
ತುಮಕೊ ರಾತ್ರಿ ಇಲ್ಲಿ ಚಿಕನ್ ತಿನ್ಕ ತಿಕು ಅಲಸಿನ ತಿನ್ಕೊಂಡು ಎಲ್ಲ ಹೋಗಿ ನನ್ನ ನಾನ ಸೂಜಕ್ರ ಎಲ್ಲರೀ ನಲ್ ನೋಡ್ರಿ ಪುರಿ ತಗಟ್ರ ಇನ್ನ
ಯಾರ ರೂಮ್ಗೆ ಮನಂಗ ಮಡಬಿಟ್ಟಾರಾನು
ಹಾ ತಿನು ರಾತ್ ನಂಗಟ್ಟ ಸಾಗು ಹ್ಮ ಬ್ಯಾಡ ಎಲ್ಲಾ ಎ ಎಂದ ಮೋಟ್ರರ ಅ್ಿಟ್ಟ ಬಳ ಎ ತಗೋ್ಬಡ್ಬ ಬಿು ಪೂರ್ಣವ್ನಿ
ಹ್ಮ ಹ್ಮ ಪುರಿ ರೆಡಿಮೆಂಟ ತ್ತೀರ್ ಹಾ
ಹ ಒತ್ತರದ ಅವರಿಯ
ಅವ್ರಗ ಗೊತ್ತಿಲ್ಲದ
ಇಲ್ಲಿ ಚಿಕಕ್ಕನು ಅಲಸನೆ ತಿಿಂದಿರ ಅಂದ್ರ ಕಾರ್ ಅ ಪಕ್ಕ ಡೈಲ್ ಮಾಡ ಎಲ್ಲಪೂರಿ ಕುತ್ಕೊಂಡು
ಹ್ಮ್ ಎಲ್ಲಾನೂ ಕೂತ್ಕದು
ರಾತ್ರಿ ಬೇರೆ ಚಿಕನ್ ಸರ್ಕ ಟು ಹಳ್ಳು ತಿನ್ಕೊಂಡ ಹಲ್ಲು ತಿನ್ ಅದನ್ ತಿನ್ಕ ಅದಕ್ಕ ಅದ್ ಬೇರೆ ಮಧ್ಯಾಹ್ನ ಮೂರ್ಗಡೆ ಮಾಡ್ಮ ಅದ್ ಬೇ ಮದನ ಮು ಮೂರುಗಟ್ಟ ಮ ಮಾಡ ಮೇಲೆ ಊಟೆ ಅದು ಆಕನಿಲ್ಲ ಅದೊಕ್ಕಾ
ಹ್ಮ್ ಎಷ್ಟ ದಿನ ಕ್ಲಾಸ್ ಇಲ್ಲ ಕಾಲೇಜು
ಅ ಈಗ ರಾಕಕ ಈಗ ಇವತ್ತು ಫಸ್ಟ್ ಇಯರ್ ಪ್ರಾಕ್ಟಿಕಲ್ ಮಾಡ್ತಾವ್ರ
ಬಾನುವರನ್ನು
ಹ ಸಮಾಮರಳೋ ಕವತ
ಓ ತು ಸು ಅಮರ ಇವತ್ತು ನ ಮರ್ತಯ್ತು ಹ್ಮ್
ಪ್ರಾಕ್ಟಿಕಲ್ ಮಾಡ್ತವ್ರ ಇವತ್ತು ನಾಳ ನಾಳಿದ್ ಮಾಡ್ತಾರ ಒಂಬತ್ತ ಎಂಟನೇ ತಾರೀಕು ಒ ಎಂಟನೇ ತಾರೀಕುಂಟ ಒಂಬತ್ತನೇ ತಾರೀಕು ಇ ನಮ್ಗ
ಒಂಬತ್ತು ಹತ್ತು
ಹ ಏಳ್ ದಿನ
ಮತ್ತ ಇಏನು ಅನ್ನೊದು
ಅನ್ನೊಂದ ಹ್ಮ್ ಆಾ ಟಿಕೆಟ್ ಗಿಲ್ ಟಿಕೆಟ್ ಕೊಡ್ತಾರ ಯಾವತ್ತ ಅಂತ ಹೇಳ್ತಾರ ಅವ ಎಕ್ಸಮ್ ಹೋಗೋದು
ಓ ಹಂಗ
ಎರಡ್ ದಿನ ಹೋಗಬಬೇಕ ಮೂ ಮೂರ್ ದಿನ ಒೋಗಬಬೇಕಕ ನಾವು ಕಾಲಜ್ಗ
ಹ್ಮ್
ಈ ಎರಡ್ ದಿನಸ ಒಂಬತ್ತ್ತು
ಇವತ್ ಏನಕ್ ನಲ್ಸಿಪುರ್ಕ ಹೋಗಿದಂತಲ್ಲ
ನಂಂಬರ್ ಪೇಟ್ ಅ ಕ
ಯಾಕ ಹಾಕ್ಸಿರ್ಲಿಲ್ವಾ
ಎಲ್ಲಕ್ಕ ಕಸು ಬಂದಿಲ್ಲ ಏನು ಬ್ಣದಾ ಅರ ಹಾ ನ್ನ ಅವು ಅರ್ಥೈಸಾರ ಕಳ್ಸ್ಕೊಂಡಿದಿ
ಹ್ಮ
ಅಕೌಂಟ್ ಒಂದು ಐನೂರು ರೂಪಿಯತದ ಅಂತ
ಹಾ
ಎಲ್ಲ ಸೇರಿ ನನ್ನೆ ಒಂದು ಮುನ್ನೂರ ಎಂಬತ್ತು ರೂಪಾಯಿ ಚಿಕನ್ ತಗೊಂಡವು ಒಂದವ ರೂಪಾಯಿ ಪೆಟ್ರಲ್ ಹಾಕ್ಸ್ತಿ ಚಿಕನ್ ಬೇಕು ಅಂದ್ರೆ ತಾಕ ಬಂದಿದ್ದೆ ಆಗ ಒಂದುವರ್ ಕೆಜಿ ಅದ್ ನೋಡುದ್ರೆ ಚಿಕನ್ನು ಅದು ಇನ್ನೂರೈವತ್ ರೂಪಾಯ್ ಒಂದ್ ಕೆಜಿಗ.
ಹಾಂ ಅದೇ ಮೆತ್ಗಾದ್ದ ಅದ್ ಬೇರೆಯಾ ಅದು ಅಷ್ಟೆಯಾ.
ಹಾಂ ಹಾಂ ಆಯ್ ತಿನ್ನು ತಿಂತೀನ್ ಅಂದುಕ್ ಒಂದ್ ಕೆಜಿಗ್ ಒಂದುವರ್ ಕೆಜಿ ತಗೊಂಬರಣ್ ಅಂತ ಒಂದುವರ್ ಕೆಜಿ ತಗೊಂ ಬಂದೆ ಅತ್ತಾಗ.
ಹ್ಮ್ ಹ್ಮ್ ವಾದ್ರ ಈಗ ನಿಮ್ ಭಾವೌರು ಆಕಡೆನೆ ಹೋದ್ರು ಅನ್ನು.
ಹ್ಮ್ ಹಂಗೆ ಹೋಗಿದ್ದೇರಂತ.
ಹ್ಮ್
ಸೋಬುಂಗ್ ಫೋನ್ ಮಾಡಿದ್ದೆ ಈಗ. ಅದು ಬಸ್ ಸ್ಟ್ಯಾಂಡನ ಬಸ್ ಸ್ಟ್ಯಾಂಡ್ ಅನ ಬಿಡು ನನ್ಗುಡ್ಲಿ ಮನ್ಲೋಗ್ ಮಾಡ್ತೀನಿ ಅಂತು.
ಅವ್ವ ಯಾವತ್ ಬಂದೋರ್ ಅವ್ರು ಮದ್ವೆೇಗ?
ಆ ಬಂದ್ರೇನೆ ಬ್ಯಾನೆ ಏ ಶುಕ್ರವಾರ ಹೋಯ್ತೀರ ತರದಲ್ ಹುಂಡಿಗ?
ಶುಕ್ರವಾರ ತರದಲ್ ಉಂಡಿಗ್ ಹೋದಾರ?
ಹಾಂ
ಶನ್ವಾರ ಕರ್ಕ ಬತ್ತಾರಾ ಊರ್ಗ ಅನ್ನು.
ಹ್ಮ್ ಶನಿವಾರ ಇಲ್ಲ ಹಂಗೆ ಬಂದ್ರೆ ಏನು
ಹಂಗೆ ಬಂದಾರ?
ಹ್ಮ್ ಹೆಂಗಿರು ನಾನು ಬತ್ನಲ್ಲ ಮದ್ವುಗ.
ಹ್ಮ್
ಹಂಗಿಯ ಕರ್ಕಂಡು ಬಸ್ ಸ್ಟ್ಯಾಂಡುಗ್ ಬರುಣ. ಬಸ್ ಸ್ಟ್ಯಾಂಡುಗ್ ಬಾ ನಾನೆ ಕರ್ಕೊ ಬಂದ್ ಬಿಟ್ಕೊಡ್ತೀನ್ ಅಲ್ಲಿಗ.
ಹ್ಮ ಅದೇ ಗೋಳೂರು ಗೋಳೂರಿಂದ ಮುಂದೆಗಡೆ. ನಗರ್ ರೋಡು ಹತ್ರ ನೀ ಯಾ ಐ ಹತ್ರ ನೀ ಜಾಸ್ತಿ ದೂರ ಇಲ್. ಲ್ಲಾ.
ಒಂದು ಎರ ಮೂರು ಕಿಲೋಮೀಟರ್ ಆಗಬೋದ್.
ಹ್ಮ್ ಗೊತ್ತಿಲ್ಲ ಕಿಲೋಮೀಟರ್ಗಳು ಒಟ್ಗ ಹತ್ರಾನೇ ಒಂದ್ ಸ್ಟಾಪು.
ನೀನಕ್ ಅಷ್ಟು ಗ್ರ್ಯಾಂಡ್ ಆ ಮಾಡ ಅಷ್ಟು ಗ್ರ್ಯಾಂಡ್ಗಿ ಬರ್ತಾಂದಿರಿ.
ಹ್ಮ್ ಚೆನ್ನಾಗಿಲ್ವಾ.
ಚೆನ್ನಾಗಿವೆವಾ.
ಹ್ಮ್.
ಆರ ನಿಮಗ್ ಸೂಟ ಆಗುವಂತ ಆಗ್ಬೇಕಿತ್ ಅಷ್ಟೇ.
ನಮಗ ಹೆಂಗ್ ಸೂಟಗ ಸೂಟ್ ಆಗಲ್ವ ಅವು.
ಸೂಟ್ ಆಯ್ತ ಹೋಗಾಗ ಮಿಕ್ಕಿದವ ಯಾವ ಯಾವ ಸೀರೇನು ಸೂಟ್ ಆಗಲ್ಲಾ ಪಾ.
ಹ ನೋಡಣ ಸುಮ್ನ ಇರ್ ಮದವೇಗ ಹಾಕೊಂಡಾಗ್ ಗೊತ್ತಾಯ್ತಾ.
ಹ್ಮ ಅದಯಾ ಅದು ನಾವ ಯಾವ ಹೆಂಗ್ ಇರ್ತೀನಿ. ಆತರ ತಗೋಬೇಕು ಅದಕ್ಕ ನಮಗ್ ಸೂಟ್ ಆಗುವಂಗ್ ತಗೋಬೇಕು.
ಗೋಲ್ಡ್ ಕಲರ್ ಅಲ್ವಾ ಅವಳ್ ಕಪ್ಪಿರತ್ವತ್ಕ ಚೆನ್ನಗ ಕಾಣಸ್ತಾಳೆ.
ಹ ಚೆನ್ನ ಇನ್ನು ಕಪ್ ಕಾಣ ಕಾಣತ್ಕ ಚೆನ್ನ ಕಾಣದ
ಎ
ಹಾ ಅಂಗನತಕ ಪಿಂಕು ನೀಲಿ ಅಂತ ತಗೋಬೇಕು.
ಹ್ಮ ಹ್ಮ ತಕ ಬಂದಬಿಟ್ಟಾರ ಬಾ ಅತಾಗೆ ಅಯ್ಯ ಊಟಗ. ಆಯ್ತ ಒಳ್ಳೆದೇ. ಈಗ ಹಾ ಸಾವಿರದ ಏಳ್ನೂರು ರೂಪಾಯಿ ಅಂತ ಬ್ಯಾಡ್ ಬ್ಯಾಡ್ ಅಂತ ಹೇಳಿನಿ ಓ ಮಾಡಸ್ಕೊಳ್ಳಿ ಗೊತ್ತಗ. ಸಾವಿರದ ಏಳ್ನೂರು ರೂಪಾಯಿ ಅಂದ್ರ ಅಯ್ಯಪ್ಪಾ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಒಂದು ಕಾ
ಐದ್ ಸರಿ ಏಳ್ ಸೀರೆನೆ ಅವ ಹಂಗೆ ಆರು ಸೀರ ಅವ
ಐದು ಹ್ಮ್ ಮುನ್ನೂರ ಆತ್ ಅಯ್ಯೋ ಈಗ ಅಲ್ಲಿ ಇಲ್ಲಿ ಸುಮ್ನೆರು ನಾಲ್ಕಕ್ ಗಂಟೆ ಗೊತ್ತಾಯತ ಅವಳಗ.
ಎಷ್ಟೇ ತೊಳಕತಕ್ಕ ಎಷ್ಟನ್ ತೊಳಕದಕ್ಕ.
ಅವೇ ದಿನಕ್ ತ ಕುಂತ್ಕಂದ್ರ ಕಂಟಿನ್ಯೂ ಮೂರ ರಾವ್ ಕಲಿಬೋದು. ನಾಳೆ ಸಂದ್ಗ ಹೋಗಿ. ಬಂದ್ರೆ ನಾಳಕಕ್ ಒಂದ ಎರಡ್ ವಲ್ಕಂದ್ರ ನಾಳೆ ದದುುವಾಗ ಗಟೆ ಹೊದ್ ಬಿಡ್ಲಿ ತಕ. ಏನೋ ಮಾಡ್ಲಿ ಅವಳ ಇಷ್ಟ ಅಂದಂಗ.
ನಾ ಸಾಯಂಕಾಲನತ್ಯಕ ಹೋಗದು.
ಸಾಯಂಕಾಲ ಅಂತ ಬರೋದು.
ಹ್ಮ್ ಶನಿವಾರ ಬೋಯ್ತಾರ ಅಷ್ಟೇ ಯಾರು. ಒಳ್ಳೆ ಆಡ್ಬಾರ್ದೇದ ಆಟ ಆಡ್ತಾವ. ಹ್ಮ ಶನ್ವಾರ ನೋಡ ಯಾವ ತರ ಆಟ ಆಡ್ತಾರ ನೋಡು.
ನಾವು ನಾವೇ ಭಾನುವಾರ ಬತೀವಿ ನಾವ್ ನಾಮ ಅಯಾ.
ಹ್ಮ್ ಶನಿವಾರ ಸ ಗುರುವಾರ ಬುಧವಾರ ನೈಟ್ ಹೋಗು ಅಂತ ನಾನು. ನೋಡ ತಕ ಹೆಂಗ ಅ್ದಯ್ಯನ.
ದ್ ಯಾವತ್ ಬಂದಾರ ಅವ್ರಗ್ ಗೊತ್ತಿಲ್ಲ ಕಣ.
ಶನಿವಾರನ ಬರೋರು.
ಅದೇ ಸನ್ವಾರ ಬಾನಿ ಇಲ್ಕೂರಿ ಯಾರ್ ನೋಡ್ಕೊಂಡಾರ ಅಂತಂದ ಅದ ಏನ್ ಮಾಡ್ದಾ ರು ಹೊಟ್ಟತ ನೋಡ್ಬೇಕು.
ಹ್ಮ್ ಸನಿವರ್ ಬ ನಾವು ಮನಿಕಾ ತಿಲ್ಲಿ. ಇಲ್ಲಿಯೇ ಇಲ್ಲಿಯ ಭಾನುವಾರ ಬೆಳಿಗ್ಗೆ ಒಂದ ಒಂಬತ್ತವರ ಮೇಲೆ ಒಯ್ದ್ ಬತೀನಿ.
ಹ್ಮ್ ಹಾಗನ್ ನೋಡ ಸಜ್ಗಿರಿ ಬತಾನ ಅಲ್ವಾ.
ಸುಜಗಿರರ ಗಾಡಿ ಬತೀ ಇಲ್ಲ ಸ್ವಾಮಿ ಬತಾನ ಮುಟ್ ಬತೀವಿ ತಾ. ಹಂಗ. ಮ ಕಾಲಾಕದ ಹಲೋ. ಹಲೋ.
ಸಿತ ಕನ್ಯಳೋ.
ಏನಕ್ಕ ಸ್ವಾಮಿ. ಬಿಟ್ರ ಸ್ವಾಮಿ ಹ್ಮ್.
ಹ್ಮ್.
ನಾವು ಬತ್ನಿತಿದ್ದ ಮುರ್ಟ್ಟ ಬಂದೇವ ನ ಗಾಡಿಲಿ.
ಏಕಾದ್ರ ಅಣನ್ನ ಬಲ್ವಾ.
ಗೊತ್ತಿಲ್ಲಸ ಮಹಸನ ಅವ್ರಗೂ ಹೇಳ್ತು ಅವಣ್ಣ.
ಹಾ ಅಪ್ರಂತ್ ಕೊಟ್ರ ನ ಅವತಿಯ.
ಎಲ್ಲಾರಗ ಹೇಳದಾ.
ಹ್ಮ್.
ಬರ್ತಾರ ಒಟ್ಟಟ್ನಲ್ಲಿ ಯಾರ ಬಂದಲ್ಲಿ ಗೊತ್ತಿಲ್ಲ.
ಬತ್ತರ.
ಅ ಬಾ ತಾನ ಕೆಳಗಡೆ ಬರ್ತೀರಾ.
ಭಾನುವರೆಲ್ವಾ ರಾಜ್ ಬರ್ತಾರ ಕಂತ.
ನಮ್ನ್ ಏನ್ ಮಾಡತಾರ ನಾ ಕ ಏನ್ ಕೇಳಲಿ ನ್ ನಂಗೆ ಭಯ ಆಯ್ತ ಅದ.
ಎನಕ್ಕಾ.
ನನ್ಗೆ ಅದೇ ಕೇಳಕ್ಕ ಹ್ಮ. ಏ ಎಲ್ಲ ನಾ ಗುರುವಾರ ಕೇಳ್ತನಿ ಶುಕ್ರವಾರ ಒಯ್ತನಕ್ಕಕ್ಕ.
ಹ.
ಶವರ ಹಯ್ತೀನಿ ಸೋಮವಾರ ಮಂಗಳವಾರ ಬರ್ತೀನಿ ಅಂತೀನಿ. ಹೋಗಾಗದೇ ಬರೋದೆೇ ಸಾಯಂಕಾಲ ಆಗೋಯ್ತಾ ಕೆಲ್ಸ ಮಾಡ್ಬಿಟ್ಟು ಪೂರಿ ಕೊಟ್ಬಿಟ್ಟವು. ಹ್ಮ್.
ಹ ಅದ್ ಬೇರನೆ ಅದ್ ಬೇರ ಸ್ವಂತ ಮನೆ ಒಂದ ವಾರ ಮುಂಚೆನ ಹೋಗ್ಬೇಕು.
ಹ್ಮ್ ಅಯ್ಯೋ ಒಂದ್ ವಾರಕ್ ಮುಂಚೆ. ೆ ಕಳ್ಸ್ರ ಈಗ್ಲೇ ಕನಿ ಮಾಡಡಿತಾರಬ.
ಹಾ ಅದ ಬೇರೆ ಈಗ ಮೂರ್ ದಿನ ಅದಾಗ ತಂಗ ಆಯ್ತಲ್ವಕ್ಕ
ಮೂರ್ ದಿನ ಅದೇ ಸೊ ಇನ್ ಕೆಲ್ಸ ಮಾಡಬಿಟ್ಟು ಬರೋದು ಸಾಯಂಕಾಲ ಆಗೋಯ್ತಾ ಶುಕ್ರವಾರ ನೈಟು
ಇನ್ನು ಶನೀವಾರ ಥಿಯೇಟರ್ಗೆ ಹೋತಾರ ಭಾನುವಾರ ಇಲ್ಲಾ ಸೋಮವಾರ ಒಂದ್ ದಿನ ವಸಿ ಬ್ಯಾಂಕ್ ಕೆಲ್ಸ ಆಯ್ತು
ಬಕ ನಾನ ಬುಟಕ ಬಕ ಬಕ ನನ ಬುಡಕಡೆ ನಿಬ
ಹೂಂ ಏನ ಮಾಡ ಅಂತಡ ನೋಡ
ಎಂಟು ಗಂಟೆ ಆದ್ರೂ ಪರವಾಗಿಗಳ ಬಿಟ್ ಕೊಡ್ತನಿ ಬಂದು ಅದಕ್ಕೇನಾ
ಹೂಂ ಇಬ್ರನು ಕಳ್ಸಲ್ಲ ನನಂಗ ಅವಳ ಶನೀವಾರ ಬರ್ಬೋದು
ಹೂಂ
ಶನಿವಾರ
ಶನಿವಾರ ಬಂದು ಭಾನುವಾರ ಅಗ್ ಅಲ್ಲಿಗ್ ಬರಕ್ಕ
ಹೂಂ ನೋಡಂತಳು ಹ್ಯಾಂಗದ ಏನು
ಹೆಂಗ ಹೆಂಗ ಮಾಡಾರ್ಕದ ಬಕ ಹೆಂಗ ಹೆಂಗಾರ ನಡೆಮದ ನಡೆಯುತ್ತ ಅ್ರ ನಾವೇ ಹೋಗ್ಬೇಕಕ್ ಅಂತ ಅಷ್ಟೇ ಈಗ ಅಂದ್ರ ಒಂದು ಮಾವಿನಕಾಯಿ ತಿನ್ನಕ್ ಕುಂತಿದ್ದೆ ಈಗ
ಮಾವನ್ ಕಯ ಓ ಅಣ್ಣ ನಾ ಜಾಸ್ತಿ ಈಗ ಮಾವನ ಅಣ್ಣೆ ತಿಂದಿಲ್ಲ ಊರ್ ಹೂಂಊರ್ಗಳೆಲ್ಲಾದ್ರೂ ತಿಂತಿದ ಇಲ್ಲಿ ನಾ
ಇಲ್ಲಿ ದೊಡ್ಡಪ್ಪ ಅಂತಂದ ಗುಡಿ ಹಾಕ್ಬಿಡ್ತಿತ್ತುವು ನಾವವು ಅಲ್ಲಿ ಮರದಲ್ಲಿ ಕೇಳ್ತಿದ್ವು ಫೀಲ್ಡ್ ಹದ್ ಅಲ್ಲೂ ತಿಂತಿದ್ವು ಇನ್ನು ಗೆರೆ ಏನ್ ತಿ ಅಲ್ಲೇ ತಿಂತಿದ್ದೆ ಯೇನ್ ತಿಂತಿನ್ ಆಗದು ಈ ವರ್ಷ ಈ ವರ್ಷ ತಿದಂತ ಬರ್ ತಿನ್ನ ಕದ್ದ ಬಾ
ಅಯ ಈರ್ ಈ ವರ್ಷ ಇರಂಗೆ ಬರವರ್ಸ ಯಾರ್ದಾರ ಬಾ ಯಾರಾದಾರ
ನಕ ವರ್ಷೆ ಮಾನ ಬಲೆ
ಅಯ್ಯೋ ಮಳೆನೇ ಬರ್ಲಿಲ್ಲ ಕನಪ್ಪಾ ಚಳಿವಡತ ಗಾಳಿ
ಚಳಿಗಳ ಸುರತಕ್ಕ ಆಗ್ಲಿಯಾ ಹ್ಮ ಸರಿ ಕಕಾ